ಅ ರೇ
ಇಲ್ಲೇ ಬಂದಿದೆ ನೋಡಪ್ಪ ಸುರ್ಪುರ ಬಂದಿದೆ ನೋಡ್
ಸುರಪುರ ಏನ್ ಕ ಸುರಪುರೋಗಿದ್ದ್ವು ಇಲ್ಲಿ ಬೆಂಗಳೂರಲೀ ಇದ್ವಿ ನಾವು
ಯಾಕ ಬೆಂಗ್ಗಳೂರ್ ಇವಾಗ ಇನ್ನ ಹಬ್ಬನೇ ಮುಗದೆಲ್ಲ ಹೋಗಿದೀ ಆಲ್ರೆಡಿ
ನೀ ಹಬ್ಬ ಮುಗಸಕೊಂಡ್ ನೀನ್ನೇ ಸಾಯಂಕಾಲನ ಬಂದ್
ಹ್ಮ್ ಯಾವದ್ರ ಟ್ರೈನ್ ಹೋಗಿದ್ಯಾ ಎದ್ರ ಹೋಗಿದಿ
ಎಲ್ಲ ಬೈಕ್ ತಗೊಂಬಂದ ಅದು ಫಾರ್ಚುನರ್ ಕಾರ್ ಇತ್ತಲಾ
ಹೌದೌದೌದು
ನಾ ಫಾರ್ಚುನರ್ ಕಾರ್ ತೊಗಂಬಂದೆ
ಮತ್ತ ಯೂಸ್ ಮಾಡ್ದ ಏನದ
ಹ ಊರ್ಗ್ ಬರ್ಬೇಕಲ್ ತಗೊಂಬಂದಿದ್ದಿದೆ ಫಾರ್ಚುನರ್ ಕಾರ್ ಅದಕ್ಕೆ ತೊಗೊಂಡ ಹೊತ್ಇದನೀ ರಿಟರ್ನ್
ಬಿಟ್ಟಿನಂದು ಇಲ್ತೇನೆ ಯೂಸ್ ಮಾಡೋದು ಅದು ವರ್ಕ್ ಆಗಲ್ಯ ಅಂತಂದೆ ಮೈಲೇಜ್ ಬ ಡ್ರಾಪ್ ಅಲತ್ತಿ
ಎಲ್ಲ ಬರಟೆ ಮಾಡಸ್ಕೊಂಡ್ ಬಂದೇ ಬರುವಾಗ ಊ ಹೋಗಬೇಕ ಇಲ್ಲಿ ಇದರಲ್ಲಿ ಮಾಡಸ್ದೇ ಇಲ್ಲಿ ಯಾವುದು ಇದು ಲಿಂಗಸೂರ್ ಹತ್ರ ಹಾ ಬರ್ತಾಯಯ್ತಾ ಹ ಎಲ್ಲ ಹೆ ನಾಲ್ಕು ಐದು
ಹ್ಮ್ ಅಕ್ಲ ಅಬುರಾನ್ ಅವ್ರೆ ನಾನ್ ಸುಮ್ನೆ ನಿನಗೆ ಮಜ್ಜ ಜಾಗ ಮಾಡಿದ್ದು ನಾಲ್ಕೈದು ನಾಲ್ಕೈದು ಯಾವ್ದ್ ಬರುತ್ತೆ ಗೊತ್ತಾ ಟಿಪ್ಪರ್ ಬರುತ್ತೆ ನಾಲ್ಕೈದು
ಇಲ್ಲ ಆರ ನ್ ಕೊಡುತ್ತೆ ಅಷ್ಟೇ ಮೈಲಾಜ
ಎಂಟು ಎಂಟು ಬರುತ್ತೆ ಸಾರ ಎಂಟು ಹತ್ತು ಬರುತ್ತೆ ಹಾ ಹ ಹ ಹಂಗಾದ್ರೆ ಆಗುತ್ತೆ ಡ್ರಾಪ್ ಆಗುತ್ತೆ ಯಾಕಂದ್ರೆ ಜಾಸ್ತಿ ಆ ಮೋಡದ ಆ ಕಡಿಮೆ ಆಗುತ್ತ ಮ ಮತ್ತ ಮತ್ತೇನು ಆರಾಮಲ್ಲಲ್ಲ
ಆರ ಹ ಯ್ತ್ ಮಾಡೋಡ್ತೀನಿ ನಿಮ್ದ ಆಯ್ತಾ
ನಮ್ದು ಆಗಿಲ್ಲ ಕಣೋ ಇನ್ನ ಈ ದಪನ್ ಮಾಡಿದ್ದಾರೆ ನಾ ಮನೆಯಲ್ಲಿ ನಾನ್ ಈ ಕಡೆ ಬಂದನ್ ಸ್ವಲ್ಪ ಕೆಲ್ಸ ಆಯ್ತು ಅರ್ಜೆಂಟ್
ಹ್ಮ್ ಹ್ಮ್
ಇವತ್ತು ನಮ್ದ ಬಿ ಎಡ್ ಮೀಟಿಂಗ್ ಇದೆ
ಬಿ ಎಡ್ ಮೀಟಿಂಗ್ ಇತ ಇತ್ತು
ಕಾಲೇಜಲ್ಲಿ ಚೆಕ್ ಮಾಡಕ್ ಬರ್ತಾರ ಅಂತ ಅದಕ್ಕೆ ಬಂದಿದೀವಿ ಇವತ್ತು ನೋಡ್ರಿ ಹೆಂಗದ ನಮ್ದು ಎಜುಕೇಶನ್ ಬಿಟ್ಟು ಎಜುಕೇಶನ್ ಹೆಂಗ ನೋಡ್ರಿ ಹಬ್ಬ ಬಿಟ್ಟು ಸುರ್ಪುರ್ ಬಂದೀನಿ ಇವತ್ತು
ಸುರ್ಕುರ್ ಹೋಗಿದ್ರಾ
ಹ್ಮ್ ಅದೇ ನಾವ ಕ್ರಡ್ದಾಗ ಏನನ್ ಕಲಿಸ್ತೀವಿ ಏನ್ ಮಕ್ಳಿಗೆ ಅವೆಲ್ಲ ಸೇರ್ತಾವ್ರೀ ಪಾಠಗಳು
ಹೌದೌದೌದೌದೌದು
ಪ್ರಾಜೆಕ್ಟ್ ಬರ್್ ಒಂದು ಮೂವತ್ತ ಎರಡು ಬುಕ್ಸ್ ಇರ್ತಾವ್ರು
ಹ್ಮ್ ಹ್ಮ್ ಹ್ಮ್್ಮ
ನಲ್ವತ್ ಶೀಟ್ ಇರ್ತವ್ರೀ ನಲ್ವತ್ ದೊಡ್ ಪ್ರಾಜೆಕ್ಟ್ ಅವು ಬರ್ಕೊಂಡ ಚಿತ್ರ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಬರದು
ಹ್ಮ್ ಹ್ಮ್ ಹ್ಮ್
ಕೊಡಾಟ ಎಷ್ಟ ಆಯ್ತ್ರಿೀ
ಹೌದಾ ಏನ್ ಬೈಕ್ ತಗೊಂಡ ಹೋಗೀರಾ ನಾವವು ಯಾಂಬರ್ಗೆ ನ ಕಾರ್ ತಗೊಂಡ ಹೋಗಿದ್ರಾ
ಏ ಇಲ್ಲ ಸಾರ್ ಇದು ನಮ್ದು ಅ ಇ ತಂಬಂದಿ
ಹ್ಮ್ ಶೇಂಗಾಡಿನ
ಹಾ ಇಲ್ಲದಿಲ್ಲ ಅಂತವೆಲ್ಲ ಯಾಕೆ ಬಳ್ಸ ಮ್ರಿ ಸುಮ್ನೆ ನಮ್ಗೆ ಬಾರತ್ತ
ಎಲ್ಲ ಎಂಬರ್ಗಿನೇ ತೊೊಂಡ ಹೋಗಿದ್ರ ಅನ್ಕೊಂಡೆ ನಾನು
ಇಲ್ಲಿ ಏನ ದೂರ್ ಹೋಗಿತ್ತುಂದ್ರ ರಷ್ಟ ಬೆಳಸ್ತೀವಂತ ಅಲ್ಲ
ಏನ್ ಬೆಂಗಳೂರ್ ಬರ್ತಂದ್ರಿ
ಇನ್ನೆ ಸ್ವಲ್ಪ ಲೇಟ್ ಆಗುತ್ತೆ ಬರೋದಕ್ಕೆ
ಅದೇ ಬರ್ತಂದ್ರ ಅವ ಕೆ
ಅದೇ ಅದು ಡೆಲಿವರಿ ಜಾಬ್ಸ್ರಿ ಮತ್ತತ್ ಹೆಂಗ ಅದ ಆ ಕಡೆ ನೋಡಿರಿ ಎಲ್ಲ ಕೇಳ್ಪಟ್ರಿಲ್ಲ
ಕೇಳ್ಪಟ್ಟಿವವಿ ಕೇಳ್ಪಟ್ಟಿವ ಕಾಂಟ್ಯಾಕ್ಟ್ ಮಾಡ್ಬೇಕು ಅದಕು ಸ್ಲ ಹ್ಮ್ ಅದಕ್ಕೋಸ್ರ ನಿಮ್ ಮಾಡಕ್ ಕೇಳಕ್ಕೋಸ್ರ ನಿಮ್ ಮಾಡ್ದ
ಅಲ್ರರಿ ಅದ್ರಾಗ ಯೂಸ್ ಎಷ್ಟ ಎಷ್ಟ್ ಅಮೌಂಟ್ ಆಗತ್ತ ಮತ್
ಅದು ನಿಮ್ಮ ಮೇಲೆ ಡಿಪೆಂಡ್ ಇರ್ತಪ್ಪ ಅದು ಎಷ್ಟು ಇಲ್ಲ ನೀ ಎಷ್ಟು ದುಡಿತ ಅದ್ರ ಮೇಲೆ ಬರ್ತ ಬ
ನಾವವು ದುಡ್ತಿೀವಂದ್ರೆ ಈಗ ತಾಸಿನ
ಆರ್ಡರ್ ಮೇಲೆ ಇತ ಆರ್ಡರ್ ಮೇಲೆ ಅದು ಬೇರೆದ ಅದು ಸುಗ್ಗಿ ಮೋಸ್ಟ್ಲಿ ತ್ತಕ್ಕಲ್ಲ ಇ ನಾಾವ ಮಾಡ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ ಅವರೆಲ್ಲಾ ಈ ತರನೇ ಡೆಲರಿ ತರ ಒಂದು್ ಡೆಲವರಿ ಬಿದ್ದ ಮೇಲೆ ಒಂದು್ ಡೆಲರಿ ಇಷ್ಟ ಅಂತ ಇರುತ್ತೆ ಜರೋನ್
ಡಿಸ್ಟೆನ್ಸ್ ಅದ್ರ ಮೇ ಕೊಡ್ತಾರೆ ಅದು ಮತ್ತೆ ನಾ ಜೋನ್ ಅಂತ ಇರ್ತವ್ರೀ ನಾಲ್ಕೈದು ಕಿಲೋಮ
ಹ ಅಷ್ಟೇ ನಾಲ್ಕೈದು ಕಿಲೋಮೀಟರ್ ಒಳಗಡೆ ಬಿಡ್ಬುದು ನ್ ರಮೇಶ್ ಅಂತ ಬರ್ ನೋಡ ರಮೇಶ್ ಅಂತಾನ ಮಾತಾಡ ಹಾ ಇಷ್ಟಂತ ಬೋನಸ್ ಅಂತ ಇರುತ್ತೆ ಅದರಲ್ಲಿ
ನಾವು ಆರ್ಡ್ರದದು ಏನ್ ಮಾಡ್ತೀರಿ ಆಡ್ರದದು ಖರ್ಚಿಗೆ ಪೆಟ್ರೋಲ್ಗೆ ನಾವು ಹೋದರುನು ಇ ಏನ್ ಕೊಡ್ತಾರಲ್ಲ ಬೋನಸ್ ನಾಗ ಇನ್ಸೆಂಟಿವ್ ಅಂತ ಅದ್ರದ ಅಮೌಂಟ್ ಮಾತ್ರ ನಮ್ಗ್ ಸೇವ್ ಆಗ್ತದೆ ನೋಡ್ರಿ
ಸಿಗ್ತದ ನಿಮ್ಗೆ
ಹೌದ ಯಾಕಂದ್ರೆ ಹದಿನೆಂಟ ಅವರ್ ಲ ಆನ್ ಇರ್ೇಬೇಕು ಮಿನಿಮಮ್ ಒ್ ಹದಿನೆಂಟ್ ತಾಸ ಅಂದ್ರೆ ನೀನ್
ಇ ಟವೂಮ
ಹನ್ನೆರಡು ತಾಸ ಕೆಲಸ ಮಾಡ್ತಿಲ್ಲ ನ ಹಿನೆಂಟವರೆಗ ಕೆಲಸ ಮಾಡಬೇಕು ಮುಜಾನೆ ಯಾರ್ಗ ಹೋದೆ ಸಂಜೆ ಆಾರ್ಗ್ ಬರ್ಬೇಕು
ಹ್ಮ್್ಮ್ ಹಂಗಾದ್ರೆ ಏನೋ ಉಳಿತಾಯ ಆಗುತ್ತೆ ನೀನ್ ಇಲ್ಲಾನ ಒಂದ್ ಅವರ್ ಎರಡ್ ಅವರ್ ಮಾಡ್ತೀನಿ ಮನೇಲಿ ಮ ಕಕೊಂಡಂತಿನನ ಅ್ರೆ
ಏ ಅಲ್ಲ ಆಗೋದಿಲ್ಲ ಆಗಲ್ಲ ಆಗಲ್ಲ ಸು್ನೆ ಅದೇಏನಂತ್ರ ಪಾರ್ಟ್ ಟೈಮ್ ಮೂರ್ ನ ಕವರ್ ಮಾಡಿದ್ರೂ
ಆಗಲ್ಲ ಆಗಲ್ಲ ಮಿನಿಮ್ ಮಏನಿಲ್ಲ ಅಂದರ ಎರಡು ಸಾವ್ರ ಮೇಾಲ ದುಡ್ರೆ ಅವಾಗ ನಿನ್ ಬೋನಸ್ ಅಂತ ಸಿಗುತ್ತೆ
ಇಂದ್ರ ಬುರಾ ಅವವ್ರರಿ ಎರಡ್ ಸಾವಿರ ಮೇಲೆ ದುಡಿದ್ರ ಬೋನಸ್ ಅ ಬತ್ತ ಅದೆ ಒಂದ ಹದ್ೈನೂರು ಅ ಬನಸ್ ಅಂದ್ರೆೆ ಮತ್ತೆ ಒಂದ್ ಮೂರ್ ಸಾವಿರ ಮೂವರ್ ಸಾವಿರ ಆಗುತ್ತೆ ಒಂದ್ ಐನೂ
ಪೆಟ್ರೋಲ್ ಹೋದ್ೂನು ನಿಮ್ಗೆ ಅದರಲ್ಲಿ ಒಂದು ಸ್ವಲ್ಪ ಉಳಿತದೆ ಊಟ
ಅಷ್ಟ್ ಹೋಗಲ್ರಿೀ ಒಂದ್ ಐದನೂರು ಆರ್ನೂರ್ ಹೋಗತ್ರಿ
ಹ ಅ್ ಒಂದು ಅಷ್ಟೇ ನಾ ಐನೂರು ಎಲ್ಲ ಖರ್ಚು ಗ ಸೇರ್ ಒಂದ್ ಎಂಟುನೂರು ಹೋದ್ರುನು ನಿಮ್ಗ ಒಂದು ಹನ್ನೆರಡುನೂರ್ ಉ ಉಳತದ ಬೋನಸ್ ಗಸ್ ಕೊಟ್ರ ಎಲ್ಲ
ಅಂದ್ರೀ ಹೊಡಿಬೇಕಲ್ರರಿ ಡೈ ಮೂನೂರು ಕಿಲೋಮೀಟರ್ ಉಡಿಬೇಕಲ್ರರಿ ಡೈಲಿ ಡೈಲಿ
ಹೊಡಿಬೇಕಪ್ಪಾ ನೀಗ ನನ್ಗೆ ಮಾಡ್ಲೇಬೇಕು ಅಂದ್ರೆ ಹೊಡಿಬೇಕು ನನ್ ದುಡ್ ಬೇಕು
ಮುನ್ನೂರು ಕಿಲೋಮೀರ್ ಮುನ್ನೂರು ಕಿಲೋಮೀಟರ್ ಡೈಲಿ ಓಡ್ ಹೆಂಗ ಆಗತ್ ಬಾಡಿ ಟೈಯರ್ ಆಗುತ್ತೆ ಅದೇ ಬೈಕ್ ಮ್ಯಾಗ ಅದ್ರಾಗ
ಅದೇ ಮತ್ತತ್ ಏನ್ ಹೇಳ್ತದೆ ಉಂಟ ಹೇಳಾದ್ರ ಅಮೌಂಟ್ ನಷ್ಟ ಇತ್ತ
ಹೆಂಗ ಆಗತ್ತಂದ್ರೆ ನಾ ಇದು ಜನ್ಮ ಅದ ಈ ಕಡೆ ನಮ್ ಕಡೆ ಅಂತಾರಲ್ಲ ಹೆಂಗ ತಿಗೇಡನ ನಾಯ ಆಯಿ
ಹಾಗೆಂತ ನವ ಅಂತ ಹಂಗತ್ ನೋಡ್ರಿ ಮತ್ತ ಹ್ಮ್ ಹಂಗ್ಯೀ ನೋ ದುಡ್ಡು ಬೇಕಂದ್ರೆ ಆಯಗಂತೇನ್ಾಕನ್್ರಿಂತತ್ ಮಾಡಕ ಹಏೇನ್ರಿ ಎಲ್ಲ ಒಂದ ಅಲ್ ದುಡ್ ಬೇಕಾದ್ರೆ ಮಾಡ್ಲೇಬೇಕು
ಏ ಮಾಡ್ಲೇಬೇಕ್ರೀ ಈಗ ಯಾವ್ದ ಜಾಬು ದೊಡ್ಡದಲ್ಲಾ ಸಣ್ಣದಲ್ಲ ಅಂತ ತಿಳ್ಕೊಬೇಡ್ರಿ ಹ ಅದ್ರಿಂದ ನಮ್ಗೆ ಅನ್ನ ಸಿಗುತ್ತಂದ್ರೆ ಅದ್ರ
ಕೀಳ ನಡ್ಬಾರ್ದ್ರ ಯಾವ ಜಾವ ಏನಂದ್ರ
ಅದಕ್ಕೆ ಎಷ್ಟು
ಅ ಮಾತ್ರ ಬರೇ ಜಾಸ್ತಿ ಅಂದ್ರೆ ಕೇಳರೋದು ಊರೇ ಜಾಸ್ತಿ ಬಂದವ್ರ ಈ ಕಡೆ ಬಂಗ್ರ್ ಕಡಿಮೆ ನಮ ಇಷ್ಟ ಕತವರು ಕಡಿಮೆ ನಮ ಡ್ದವ್ರು ಹೋದ್ೂ ನಮಗ್ ಸಿಗಲ್ಲಪ್ಪಾ ನೀವು ಬರಕ್ ಹೋಗ್ಬಟ್ರಿ ಹಂಗ ಹೆಂಗಂತ
ಹಂಗ ಹಿಂಗ ಹಿಂಗಂದ್ರೆ ಗರ್ೆಟ್ ಒಂದು ಆರ್ಡರ್ ಮಾಡಬಡ ಯಾರ್ ಸ್ಟೇಟದ ಇರ್ತಾರ ಅವ್ರಗಷ್ಟ ತೋತಿವಿ ಎಂಪ್ಲಾಯ್ಮೆಂಟ್ ಅಂತಂದ್ಬಡ್ಬೇಕು ಮುಗದೆೇ ಹೋಗುತ್ತೆ ಹೋಗ್ಬಿಡ್ತಾರೆ ಕಡೆ ಹ್ಮ್ ಇವಾಗ ನೋಡಿ ಯಾರ ನನ್ನ ಅದುೂ ಬಿಡಿ ಅದು ಬರ ಬರತೀನಿ ನಿಮಗ್ ಗೊತ್ತ ನಮ್ ಗೊತ್ತ ಈಗ ಅವರೇ ಬಂದಿ ನಮ್ಮಲ್ಲಿ ದಬ್ಬಳಕೆ ಮಾಡಿದ್ರ ನಮ್ಗೆ ಸಿಗಲ್ಲಪ್ಪ ನೀವೇಲ್ಲಿ ಬರ್ತೀರಾ ಅಂತಂದ್ರೆ ಇದು ಆ್ಯಕ್ಚುಲಿ ಯಾರ್ ಸ್ಟೇಟ್ ಇದು ಯಾರು ದುಡ್ಡು ತಿಂತಾರ ನೀವು
ಹ ನಮ್ದು ಅವ್ರಗ್ ತಿಳಬೇಕಲ್ಲ ಅವರು ಅವ ತಿೇಳ್ಬೇಕು ನಾವು ಹದ್ರ ಕಂಪ್ಲೀಟ್ ಆಮೇಲೆ ಉಲ್ಟ ಊ ನಮ್ಗೆ ಕೆಲಸ ಆಗ್ತಾರೆ ಹಂಗ ಹಾಗೆ
ಅದೇ ಗೌರ್ಮಂಟ್ ಗ ನವು ಗರ್ೆಂಟ್ೇಬೇಕ ಸರ್ ಗರ್ಮೆಂಟ್ ರಿಕ್ವೆಸ್ಟ್ ಮಾಡಕೋಬೇಕು ಗೌರ್ಮೆಂಟ್ ಆಡರ್ ಮಾಡಬೇಕು ಆಗ್ತದ ನಾವ ಒಬ್ಬ್ರೇ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ
ನಾವ ಒಬ್ರು ಇಬ್ರು ಹೋದರು್ಮೇ ಸ್ಟೇಟ್ಮೆಂಟ್ ಕೊಟ್ರು ಅವರು ಕೇಳಲ್ಲ ಗೌರ್ಮೆಂಟ್ ರು ಒಂದ್ ಇಷ್ಟ್ ಜನ ಅಂತ ಹೋದ್ರೆ ಸ್ಟ್ರೈಕ್ ಮಾಡಿದ್ರೆ ಅವಾಗ ಏನು ಸ್ವಲ್ಪ ಆಗ್ಬೋದು
ಇದು ನಮ್ ಅವ್ರ ನಮ ಫ್ರೆಂಡ್ಸ್ ಅವರು ಮಾಡ್ತಾರೆ ಅವರುನು ನಮ್ಗೆ ಹೇಳ್ತಾರೆ ಎಷ್ಟ ಅಂದ್ರೆ ಒಂದು ಡೈಲಿ ಎರೂರಂದ ಎರಡುನೂರ ಐತ್ತರಿಂದ ಮುನ್ನೂರು ಕಿಲೋಮೀಟರ್ ಆಗುತ್ತೆ ಂತ ಅದ್ರಾಗ ಒಂದ್ ಐದುಐ ಮುನ್ನೂರಿಂದ ಐ ಇೂರು ರೂಪಿ ಪೆಟ್ರೋಲ್ಗೆ ಹೋಗುತ್ತಂತ ರ್ಚ ಆರುನೂರು ಮೂರ್ ಸಾವಿರ ಮಾಡಿದ್ರು ಒಂದ ಎರಡವರೆ ಸಾವಿರ ತನ ಉಳಿತದ ಅಂತ ಹೇಳ್ತಾರ ಅವ್ರು
ಹ್ಮ ಉಳತ ಉಳ್ದ ಅದ್ರಂದ ದುಡ್ಡ ಆಯ್ತಾ ಮಾಡ್ಬೇಕಕ್್ರ ದೈಲ ಫುಲ್ ಗಾಡಿ
ಸಾಮನ್ ರೀ ಒ ಏರಿಯಾದಾಗ ಅ್ರ ಫ್ಲಾ ರೋಡ್ ಸು್ನೆ ಹೋದ್ರೆ ಕಿೋೀಟರ್ ಕೌಂಟ್ ಆಗತ್ ಈಗ ಒಂದೇ ರೋಡ್ ಈ ಗುಬರ್ಗಂಗ ರೋಡ್ ಆದೆ ಅದ ಹೋದ ಏನ ಕಿಲೋಮೀಟರ್ ಲೆಕ್ಕ ಕಂಡ್ ಬರಲ್ರಿ
ಅಲ್ಲಿ ಸಂಂದೆ ಸಧಲಿ ಒಕ್ಕೋಬೇಕು ಟ್ರಾಫಿಕ್ು ಅದು ಇದು ಅನ್ಕೊಂಡು
ಬೇಕು ಅಪಾರ್ಟ್ಮೆಂಟ್ಗಳು ಬೇಕು ಅವ್ರದ ಟಿ ಪಿ ಕೇಳ್ಬೇಕು
ಅವೆಲ್ಲಾ ಇರ್ದು ಕಷ್ಟ ಬಾಳ ಅಲ್ಲ
ಮತ್ತತ್ಖಾಲಿ ಕಲಿ ಬರ್ಬೇಕ ರೀ ಮತ್ ಬರಾಗ ಹೆಂಗೈಐ್ ನೋಡ್
ಹ್ಮ್
ಮಿನಿಮಮ್ ಅಂದ್ರೆ ಎಷ್ಟು ಹೊಡಿತೀರಿ ಒಂದು ಒಂದ್ ಐವತ್ತರ ಐವತ್ತು ಇಾ ಇವತ್ತುರ್ಡರ್್ಡ್ತೀವೇನುೀ ನಾವು
ಹಾ ಐವತ್ ಐವತ್ತಾರ ರತ್ ಅಷ್ಟಂತ ಆರ್ಡರ್ ಅಂತಿರ್ತೋ ಅಷ್ಟ್ ಆರ್ಡರ್ ಮುಗಸರ್ ನಿಗ್ ಬೋನಸ್ ಅಂತ ಬರುತ್ತೆ
ಹೌದು ಇಲ್ಲ ಇದು ಬ್ಲಿಂಕಡ್್ದಾಗೆ ಹಿಂಗ ಬೋನಸ್ ಅಂದ್ರೆ ಇನ್ಸೆಟ್ ಇನ್ಸೆಟಿವ್ ಅಂತ ಕೊಡ್ತರಿ ಇದರ ಆದ್ರೆ ಏನ್ ಮಾಡ್ತಾರೆ ನೀ ಇಷ್ಟ ಅಮೌಂಟ್ ಮಾಡಿದ ಅಲ್ಲ ಅಷ್ಟ ಅಮೌಂಟ್ ಪ್ರಕಾರ ಇಷ್ಟ ಅಮೌಂಟ್ ಅಂತ ಮತ್ತೆ ಇನ್ಸೆಂಟಿವ್ ಕೊಡ್ತವ ಅಲ್ಲಿ ಸ್ವಿಗ್ಗಿದಾಗ ೊಮೆಟೋಾಗ ಏನ್ ಮಾಡ್ತಾರೆ ಅಂದ್ರೆ ನೀನು ಆರ್ಡರ್ ಪ್ರಕಾರ ಕೊಡ್ತಾರೆ ಇಲ್ಲಿ ಹಂಗಲ್ಲ ಅಮೌಂಟ್ ಪ್ರಕಾರ ಕೊಡ್ತಾರ ಹ್ಮ್ ಹೌದೌದು ಇಲ್ಲಿ ಇಲ್ಲಿ ಅಲ್ಲ ಹಂಗಲ್ಲ ಇದ್ರ ಹ ಇದು ಅಮೌಂಟ್ ಮ್ಯಾಗ ಹೋಗುತ್ತದೆ ಹ ಅದ ನೋ ್ರೀ ಮಾಡ್ಬೇಕತ್ ಮಾಡಿ ಒಂದ್ ಸ್ಕೂಟಿ ತೊೋಬೇಕತ್ ಮಾಡರಿ ಇಲೆಕ್ಟ್ರಿಕ್ ಸ್ಕೂಟಿ ಹೆಂಗ ಅದಾವ್
ಎಲೆಕ್ಟ್ರಿಕ್ ಸ್ಕೂಟಿ ತಗೋಬಾ ಜಾಸ್ತಿಲ್ಲ ಅದು ಜಾಸ್ತಿ ಓಡಸ ಓಡಸ ಏಟ ಾವ ಗಂಟಾ ಓಡಂಗಗೆಲ್ಲ ಅದು ಓಡ್ಸಂಗಗೆಲ್ಲ ಏನಕಂದ್ರೆ ಜಾಸ್ತಿ ಇಾದ್ರೆ
ಏನಾದ್ರೆ ಚಾರ್ಜ್ ಕೊಡತ್ತೆ
ಚಾರ್ಜ್ ನೂರು ಪಾಯಿಂಟ್ ಆಗುತ್ತೆ ನೂರ್ ಆದ್ರೆ ಎಷ್ಟು ಎಪ್ಪತ್ತ ಎಂಬತ್ ಕಿಲೋಮೀಟರ್ ಹೊಡಿಬಹುದು ಆರಾಮಾಗಿ
ಈ ನಿಮ್ಮ ಹುಡುಗರು ಉಡಿತೀನ ಅಂತೆ ಅಂದ್ರಲ್ಲಾ ಯ ಅದ್ರ ಮೇಲೆ ಉ ಹೊಡಿದಿರಳ ಅವ್ರು
ಅವರು ಒಂದು ಸ್ಪ್ಲೆಂಡರ್ ಗಾಡಿ ಆಐತೆ ಒಬ್ಬರ ಹತ್ರ ಸ್ಕೂಟಿ ಐತೆ ಅಂದ್ರೆ ಎಲೆಕ್ಟ್ರಿಕ್ ಗಾಡಿ ಯೂಸ್ ಮಾಡಲ್ಲ ಅವರು
ಹಾ ಹಾ ಹೌದಾ
ಅದ್ರ ಬಗ್ಗೆ ಜಾಸ್ತಿ ಸಮಯ ಆಐತಿಲ್ಲ ಅವ್ರು ಏನಕ್ಕಂತ ಭಯಪಡ್ರೆ ಜಾಸ್ತಿಿನ ಜಾಸ್ತಿ ಇದ್ ಮಾಡ್ತವಲ್ಲಾ ಎಲ್ಲೊಂದ ಚಾರ್ಜ್ ಖಾಲಿ ಆದ್ರೆ ಏನನ್ ಖಾಲಿ ಆದ್ರೆ ಜಾಸ್ತಿ ಅದು ಗಾಡಿ ಹೀಟ್ ಆದ್ರೆ ಸುಟ್ಕೊಂಡ್ೋಗ್ಬಿಡ್ತೈ ಕಣ್ಣಾರೆ ಒಂದ್ ಎರಡ್ ಮೂರ್ ನೋಡಿದ್ವಾ ಹಂಗಾಗಿ ಅವ್ರದು ಯೂಸ್ ಮಾಡ ಪೆಟ್ರೋಲ್ ಹೋದ್ರರು ಪರವಾಗಿಲ್ಲ ಹಂಗ ಆತು ಒ ನಾ ಶರ್ಟ್ ಆಗಿರ್ತವ ಸಾಕ್ಬ ಬಿಡು ಹಂಗ ಆಬ
ಏ್ಲೆಕ್ಟ್ರಿಕ್ ಅಂತ ಹೇಳಲ್ರಿೀ ಪ್ಾಸ್ಟಿಕ್ ಸ್ಟಾರ್ಟಿಂಗ್ ತಗೊಳಾಗ ಒಂದವ ಲಕ್ಷ ಎರಡು ಲಕ್ಷ ತನ್ ಅಮೌಂಟ್ ಇ ಅದಕ್ಕೆ
ಹಾ ಆಯ್ತ ಮತ್ತೆ
ಅದಕ್ಕೆ ಸುಮ್ನೆ ಒಂದು ಸ್ಕೂಟಿ ಮಾಡ್
ಹ್ಮ ಹಾ ಸ್ಕೂಟಿಿನ ಬೆಸ್ು ಸ್ಕೂಟಿ ಬೆಸ್ಟ್ು
ಒಂದ್ ತಿಂಗಳ ಚೆನ್ನಾಗಿ ದುಡ್ದು ಅಂದ್ರೆ ಒಂದ ತಿಂ ಸ್ಕೂಟಿ ಹೋಗುತ್ತ ಅಮೌಂಟ್ ಎಲ್ಲ ಒಂದ ತಿಂಗಳ ತೆಗಿಬೇಕು
ಆಗುತ್ತೆ ಎಮಐ ಮೇಲ್ ತೊಂದ್ರೆ ಎಮ ಪಟ್ಟ ಸ್ಟಾರ್ಟಿಂಗ್ ಫುಲ್ ಕಷ್ಟ ಆಗಿ ಆಗುತ್ತೆ ಏನ್ ವರ್ಕ್ ಮಾಡ್ರು ಸ್ಟಾರ್ಟಂಗ್ ಕಷ್ಟ
ಒಂದ ಹದ್ನೈದರಿಂದ ಇಪ್ಪತ್ತು ದಿನಗಳ ಕಾಲ ಓ ಎಲ್ಲಿಗೆ ಬಿ ನಾನು ಎಲ್ಲಿ ಬಂದು ಏನ್ ಮಾಡಲಾತಿನ ನನ್ ಅನಸ
ಹ್ಮ ಹ್ಮ ದುಡ್ಡು ಕಾಣಗಂಟ ಅಷ್ಟೇ ದುಡ್ಡು ಕೈಯಲ್ಲಿ ಆಡಿತಂದ್ರೆ ಅವಾಗ ಏನಂದ್ಸಲ ಆಯ್ತಾಯ್ತು ಬೇಕತರಿ ಹಾ